ಹಲೋ ಏನಡ್ದಪ್ಪಾ ಮಗ ಏನಡ್ದ ಬ್ರದರ್
ಏನಲ್ಲ ಗಂಗಾಧರ್ ಹೇಳವಗು
ಏ್ ನೀವ್ ಹೇಳೇಳ್ಬೇಕಪ್ಪಾ ಏನ್ ಪ ಏ ನಾವ್ ಅರಾಮಪಾ ನೀವ್ ಅರಾಮಿದ್ರೆ ನಾವ್ ಅರಾಮ ಇದ್ದಾಗಪ್ಪಾ
ಹೇ ನೀವು ಆರಾಮಯಿದುರ್ ನಾವ ಆರಾಮಗಿದಂಗ ಅಪ್ಪ
ಏ ಇಲ್ಲ ನಮ್ದ ನಾವನ್ನ ಏ ಹಂಗಗೆಲ್ಪಾ ನಮಗ್ ನೀವೇ ನೀವೇ ಇಂಪಾರ್ಟೆಂಟ್ ನೀ ಚಲ ಐತಾ ನಾವ್ ಹೆಂಗ ಎಲ್ಲನ ಇದ್ರೆ ನಿಮ್ಮ್ ಮನೆಿ ನಿಮ್ಮ ಹೆಸರುಳ್ಕೊಂಡ ಎಲ್ಲನ ಚಲೋ ಇರ್ತೀವಿ ನಾವು
ಹ ಎಲ್ಲ ಇಲ್ಲ ನೀವ ಚೆನ್ನಾಗಿದ್ರ ಸಾಕಪ್ಪಾ ನಾವೇಏನು ಹೆಂಗಾದ ಇದ್ರೆ ನೆ ನಮ್ಗೆನಾ
ಹ್ಮ ಮತ್ತೆ ನಡದಪ್ಪಾ ಮಂಜುನಾಥ ಅವ್ರಿ ಮತ್ತ ಏನ್ ಮಾಡ್ತಿದ್ದೀರಾ ಏನಲ್ಲಾ ಕೆಲ್ಸ ಎಲ್ಲಿದ್ರಾ ಊರಲ್ಲಿದ್ದೀರಾ ಇನ್ನು ಮತ್ತೆ ಎಲ್ಲೇನ ಬ್ಯ ಬೇರೆ ಊರಲ್ಲ ಇದಿರಾ ಹೌದಾ ಏನ್ ಏನ್ ಸಮಾಚಾರ ಏನ್ ನಡೆದಿದೆ ಏ ಕೆಲ್ಸ ಗಿಲ್ಸ ಯಾವ್ ತರ ನಡೆದಿದೆ
ಕೆಲ್ಸ ಏನಿಲ್ಲ ನಾ ನಮ್ಮ ಅಣ್ಣವರು ಒಂದು ಕೆಲ್ಸ ಮಾಡ್ತಾರೆ ನಾವ ಏನ್ ಏನ ಸ್ವಲ್ಪ ಪೈನಸ್ ಮಾಡುವನ್ ಅಂತಿದ್ದೀನಿ ಹ ಪೈನಾಸ್ ಮಾಡ ಇದೀನಿ ಅದೇ ಪೆನೆನ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ತಪ್ಪು ಯಾಕಂದ್ರೆ ಒಲ್ ಕೆಲ್ಸ ನಡ್ದಾವಲ್ಲ ಅದು ಗೊಬ್ಬರ ಸಿಗ್ತ ಅಲ್ಲ ಹೊಲ್ಕ ಕನನ ಅಂದ್ರ
ಹೌದೌದು ಗೊಬರ ಹಾ ಹೌದೌದು ಬಾಳ
ಹ್ಮ್ ಗೊಬ ಅವ ಸ್ಟಾಕ್ ಅಂತ ಗೊಬ್ಬ್ರ ಸಿಕ್ತ ಮ ಎಲ್ಲ ಸ್ವಲ್ಪ ಅದೇ ಓಡಾಡ್ತಾ ಇದ್ದೇನಿ
ಹ ಹೋ ಹೌದಾ ಏ ನಮ್ ಕಡೆ ಸಿಗ್ತದ ಕಣ ನಾವನು ಮತ್ತ ನಾನು ಈ ವರ್ಷ ಒಂದು ಎಂಟ ಎಕರೆ ಇದು ಮಾಡಿನಲ್ಲ ಪಾ ಮಣಷ್ಯನ ಕೈ ಮಾಡಲ್ಲ ಗತ್ತಲ್ಲ ಒಂದ ಎಂಟಕರೆ ಹಾಕೊಂಡಂದಿವಲ್ಲ ಮಣಸಿನಕೈಯನೆ ಹಾಕ್ಬಟ್ಟು ಅದಕ್ಕೆಲ್ಲ
ಸಿಗ್ತಾನಲ್ಲಪ್ಪ ಗೊಬ್ರ ಅದು ಅದಕ್ಕೆ ಇದದು್ ಮಾಡ್ತಾ ಇದ್ದ ಆ ಕಡೆ ನಿಮ್ ಕಡೆ ಏನ ಸಿಗು ತದ್ದಾ
ಹ ನಮ್ ಕಡೆ ಸಿಗ್ತದಪ್ಪಾ ನಿನ್ಗೆ ಈಏರಿಯಾ ಡಿ ಎ ಪಿ ಎರಡು ಬೇಕಾ
ಹಾ ನನ್ಗೆ ಹೀರ ಸಾಕು ಡಿ ಎ ಪಿನ್ ಬೇಡ
ಹೌದಾ ಇಲ್ಲ ಸಿಗ್ತದ ಬಿುಡು ಈ ಕಡೆಲ್ಲಾ ಸ್ಟಾಕ್ ಸ್ಟಾಕ್ ಇದೆ ಸಿಗ್ತದ ನೀ ಎಷ್ಟ ಹೇಳ್ದಂದ್ರೆ ನಾ ಹೇಳ್ತೀನಿ ಮತ್ ಮ ಒಯ ವಯ್ಯಂತ ಬಂದ್ ಕೆಸ
ಹೌದಪ್ಪಾ ಅದಂದು ಡೆವಲಪ್ ಮಾಡಿಬಿಡು ಯಾಕಂದ್ರ ಬಾಳ ಇದದ ಅಂದ್ರೆ ಜಿಗ ತಿಪ್ಪಲ ಆಗ್ಬಿಟ್ರಪ್ಪಾ ಇವಾಗ ನಂಬಲ್ಲಿ ಹೆಂಗ ಅಂದ್ರ ಇವಾಗಲ್ಲಿ ಎಫ್ ಐಲ್ ನಂಬರ್ ಮೇಲೆ ಕೊಡ್ತಾ ಇದ್ದಾರೆ ಏನ್ ಕೊಡ್ತಾದ ಅಂದ್ರೆ ಡಿ ಎಫ್ ಮಸಾಲ ಯರಿಯಾ
ಎಫ್ ಐ ಡಿ ಅಂದ್ರೆ ನಂಬರ್ ಅಲ್ಲ ಎಫ್ ಐ ಡಿ ನಂಬರ್ ಅಂದ್ರೆ ಹೆಂಗಗೆ ಯ
ಎಫ್ ಐ ನಂಬರ್ ಅಂದ್ರೆ ಅಂದ್ರೆ ಇವಾಗ ಹೊಲದ ಒಲೆ ಇರುತ್ತ ನೋಡ ಜಮೀನ್ ಇರ್ತ್ತಲ್ವಾ
ಹ ಹೌದೌದು
ಜಮನು ಅದು ಆಧಾರ್ ಕಾರ್ಡ್ ಇದ್ದಂಗೆ ಇವಾಗ ಆಧಾರ್ ಕಾರ್ಡ್ಲ್ಲಿ ಹೆಸರಿ ಇರುತದೆ
ಹಾ ಹೌದೌದು
ಹೆಸರು ನಮ್ದು ಆಧಾರ್ ಕಾರ್ಡು ಹ ಹೆಸರು ಏಲ್ವಾ ಪಾನೀನ ಏನಯ್ತಪ್ಪಾ ಹೆಸರು ಯಾರ್ದು ಚಂದ್ರಡ್ಡಿ ಅಂತ
ಹಾ
ಅದ್ರ ಕಡೆಲಿ ಹೆಸರು ಫೋನಲ್ಲಿ ಹೆಸರು ಅದಕ್ಕೊಂದು ನಂಬರ್ ಇರು್ದೆ ಆಧಾರ್ಿಗೆ ಒಂದುಂಬರ್ ಐತೆ ಅದ ಕಡೆ ಅದೇ ತರ ಒಂದು ಂದು ಎಫ್ ಐ ನಂಬರ್ ಅಂತರದ್ದೆ
ಓ ಎಫ್ ಐ ಐಡ್ ನಂಬರ್ ಐಡ್ ರೈಟ್ ರೈಟ್ ಅದ ಅದ್ರ ಮ್ಯಾಗ ಕೊಡ್ತಾರೆ ಏನ್ ಗೊಬ್ಬ್ರ ಆಗಿಬ್ರ
ಹತ್ ಎಕರೆ ಇತ್ತಂದ್ರೆ ಅದ್ರಲ್ಲಿ ಹತ್ತು ಚೀಲ ಹತ್ತು ಎಕರೆ ತಂದ್ರ ಆರು ಚಲ ಹೀರ್ಯ ಕೊಡ್ತಾರೆ ಈಗ ಚ ಎಲ್ಲ ಇದು ಕೊಡ್ತಾರೆ ಯಾರು ಡಿ ಎಫ್ ಕೊಡ್ತಾರೆ ಹ್ಮ್ ಅವ ಅಷ್ಟು ಸಾಕಲ್ಲ
ಇಲ್ಲ ದುಡ್ಡು ದುಡ್ಡು ಇಸ್ಕೋಲ್ಲ ಏನಲ್ಲಿ
ದುಡ್ಡು ಎಸ್ಕಂತಾರಪ್ಪ ಅಂದ್ರ ದುಡ್ಡು ಬೇ ಅದರಲ್ಲಿ ವಾದರ್ಸ್ಗಿಂತ ಈ ವರ್ಷ ಯೂರಿಯಾಕ ಐವತ್ತು ರೂಪಾಯಿ ಜಾಸ್ತಿ ಆಗ್ಯದ
ಹ್ಮ ಹಾ
ಪ್ಪಗೆ ನೂರು ರೂಪಾಯಿ ಜಾಸ್ತಿ ಆದ ಹ ಒದ ವರ್ಷ ಹದಿನೇಳು ಹದಿನೇಳುನರು ಕುಡದ್ರು
ಹಾ
ಅಪ್ಪ
ಹಾ ಅಡಿಯ ಮತ್ತು
ಈ ವಾಟ್ಸ್ಪ್ ಪ್ರತಿೊಂಟಾಗಿ ಹದ್ನೆಂಟು ರು ಕೊಡ್ತಾ ಇದ್ದಾರೆ ಯುರ್ ಯೂರಿಯಾ ಎರಡ್ನು ಹ್ಮ್ ಎರಡ್ನೂರದ ಐವತ್ತು ಕೊಡ್ತ ಇದ್ರರು ಯೂರಿಯೋ.
ಹಾ ಹಾ ಹಾ
ಈ ವರ್ಷ ಮುನ್ನೂರು ಕೊಡ್ತಾ ಇದ್ದಾರೆ
ಓ ಹೌದಾ ಬಾಳ ಜಂಪ್ ಆಗಿದೆಪ್ಪ ರೇಟ್?
ಹ ರೈತರು ಕಷ್ಟ ಆ ನೆನ್ಸ್ಕೊಂಡ್ರ ಕಣ್ಣಲ್ಲಿ ಬರುತ್ತಪ್ಪ.
ಇಲ್ಲಿರಪ್ಪಾ ಏನ್ ಮಾಡ್ತಪ ಅಷ್ಟ್ ಕಷ್ಟ ಇದ್ರುನು ರೈತ್ರ ರೈತ ಅ ತಾ ಬೆಳೆದ ತಾ ಬೆಳೆ ಬೆಳಿಕನ್ ಬೆಳೆಗಳ ನಿಲದ ಬೆಳೆದ್ ಮಾತ್ರ ನಿಲ್ಸಲ್ ಹೌದಿಲ್ಲೋ.
ರೈತ ಬೆ ಬೆಳೆರತಕ್ಕಂತ ಪ್ರತಿಫಲನೆ ಸಿಗ್ತಲ್ಲ ಈಗಿನ ಕಾಲದಲ್ಲಿ.
ಹೌದೌದು ಅದು ಯಾಕಂದ್ರೆ ಅವ್ನ್ ಅವನು ಬೆಳಗೆ ತಕ್ಕ ಬೆ ಬೆಲೆ ಸಿಗಲ ಇದ್ ಒಟ್ಟ ಇಷ್ಟೇ.
ಹೌ
ಹ್ಮ್
ಹೌದೌದು ಇವಾಗೆಲ್ಲಾ
ದೊಡ್ಡ ದೊಡ್ಡ ದೊಡ್ಡ ದೊಡ್ಡರ್ ಮಂದಿ ಅಂತ ಅಂತ್ತಿದ್ದಾರಿ ರೈತನೇ ಬೆನ್ನೆಲ್ಬು ಬೆನ್ನೆಲ್ಬು ಅಂತಿ ಆ ಬೆನ್ನೆಲ್ಬುನೇ ಸೀದಾ ಬೆನ್ನೆಲ್ಬು ಅದ ಫುಲ್ ಬಿದ್ದೋಲತ್ತಿದೆ ಬೆನ್ನೆಲ್ಬು ಆ ತರ ಆಗ್ಬಿಟ್ಟಿದೆ ರೈತರ ಪರಿಸ್ಥಿತಿ.
ಹೌದು ಎಲ್ಲ ಈಗಿನ ಕಾಲದಲ್ಲಿ ರೈತರಿಗೆ ಬೆಲ್ಲು ಬೆನ್ನೆಲ್ಬು ಮುರಿತ ಇದ್ದಾರೆ. ಅವಾಗ ಅಂತಾರೆ ಅ ಈ ದೇಶದ ಬೆನ್ನೆಲುಬು ರೈತ ಅಂತಾರೆ ಈಗ ರೈತರದ ಬೆನ್ನೆಲು ಬು ಮುಂತ ಇದ್ದಾರೆ ಅವಾ
ತ್ರ ಮಾತ್ ನಿಜ ಇದೆ ಬಿಡಿ.
ಹೌ
ಹ್ಮ್
ನೋಡಿ ಇವಾಗ ಅವ್ ನಾವು ಹೆಂಗ ಹೊಲ್ದ ನಾವಂದು ಲೀಜಿ ಹಾಕಿಂದಲ್ಲ. ಬೀಜಿ ಹಾಕಿಂದ ಇರ್ತಾರದ ಅವ್ರು ತುಂಬಾ ಕಷ್ ಕಸ್ಟಮರೆಯ.
ಹೌದೌದ ರೈಟ್ ರೈಟ್.
ಅವರು ಲೀಸಿ ಆಕಿಂದರು ಏನ್ ಮಾಡ್ಬೇಕು ಇವಾಗ?
ಹೌದ ಹೌದು ಬಹಳ ಅದ್ರಲ್ಲಿ ಅವರು ಅ ಅಲ್ಲಿ ಇಲ್ಲಿ ಸಾಲ ಮಾಡಿ ಲೀಜ್ ಹಾಕಿಂದಿರ್ತಾರೆ ಪಾಪ ಇನ್ನ ಒಂದ್ ಹತ್ತ ಊಟ ಗಿಟ ಬಿಟ್ಟಗಸಿ ಎಲ್ಲಾ ಮಾಡ ಹ ಎಲ್ಲಾ ಕಷ್ಟ ಪಟ್ಟು ಲೇಜ್ ಹಾಕಿಂದಿರ್ತಾರೆ ಈ ತರ ಬೆಲೆ ಸಿಕ್ಕಿಲ್ಲ ಅಂದ್ರೆ ಏನ್ ಯ ಪಾ ಪ ಅವ್ರ ದ್ರು ಏನ್ ಮಾಡ್ಬೇಕೌದಲ್ವಾ?
ಹೌದೌದು ಇವಾಗ ನೋಡಿ ಇವಾಗ ಅ ಲಿಜಿಕ್ ಹಾಕಿ ಪಾಪ ತುಂಬಾ ಒದ್ ಆಟದಲ್ಲ ಇದ್ದಾರೆ ಇವಾಗ. ಏನ್ ಮಾಡೋದು ಎ ಹೇಳ್ ರೈತರು ಅದೊಂದ್ ದೊಡ್ಡ ತೆಲೆ ನೋವ್ ಆಯ್ ಬಿಟ್ಟದೆ.
ತಲೆನೋವಾಗಿದೆ ಇದ ಇದ್ರ ಇದ್ರ ಲಿಸಿಂದ ಬ ಎಲ್ಲಾ ಎಲ್ಲಾ ಕಡೆ ಕರ್ನಾಟಕದಲ್ಲಿ ಬರೀ ರೈತರ ಆತ್ಮಹತ್ಯೆ ಸಂಖ್ಯನೇ ಹೆಚ್ಚಗಾಗಿಲತದೆ ಇದ ಈ ರೀತಿ ಆದ್ರ ಏನ್ ಮಾಡ್ಬೇಕ್ ಕೇಳ್ರ ರೈತರ ಪರಿಸ್ಥಿತಿ ನನೆಸ್ಕೊಂಡ್ರೆ ನಮ್ಗೆ ಎದೆ ಬಾಳ ಜಲ್ ಅಂತದೆ.
ಹ ರೈತರ ಪರಿಸ್ಥಿತಿ ಬಾಳ ಗಂಭೀರ ಆಯ್ತಪಾ.
ಹೌದೌದು ಇನ್ನೇನ ಮಾಡ್ಕಪ್ಪಲ್ಲ ರೈ ನೀವು ರೈತರೇ ಮತ್ತೆಲ್ಲಾ ಏನ್ ಮಾಡತಿ ಸಂಭಾಳಸ ಕೊಂಡ ಹೋಗ ಬೇಕು
ಅಷ್ಟೇ ಅಷ್ಟೇ ಏನೋ ಹೊಂದಾಡಿಕೊಂಡು ಹೋಗಾನ ಇನ್ನೇನು ಮಾಡಕ್ಕಾಗಲ್ಲ
ಹೌದು ಹೌದು ಹೌದು
ಹು ಹು ಕಾಲೇಜ ಮುಗಿತಾ ನಿಮ್ದು ಓ ಇನ್ನೊಂದ್ ಸೇಮ್ ಇದೆಯಾ
ಹಾ ಇನೊಂದ್ ಸಮ್ಮ ಇದೆ ಅದೇ ಮನೆನಪು ಸರ್ ಇನ್ನೊಂದ ಸೇಮ್ ಅದೇ ಮನೆಯಲ್ಲಿ ನು ಅ ಸ್ವಲ್ಪ ಬರೀಪಾ ಅದು ಅಣ್ಣನಂದ ಲಗ್ನ ಇದೆ ಸ್ವಲ್ಪ ಫಂಕ್ಷನ್ ಇದು ಮಾಡ್ತಿದ್ದಾರೆ ಅಂತ ಹೇಳಿದರು ಇದೇ ಮುಂದಿನ ತಿಂಗಳು ಇಪ್ಪತ್ನಾಕ ಬಂದ ಫಂಕ್ಷನ್ ಇದೆಪ್ಪಾ ನಮ್ಮ ಮನೇಲಿ ಬರ್ಬೇಕು ನಮ್ಮಅಣ್ಣಂದ ಮದುವೆ ಇದೆ
ಮದುವೆ ಐತಿ
ಹ ಮದುವೆ ಇದೆ ಮನೆಯಲ್ಲಿ ಹಾ ಅವ ಹಾಲ್ ಅಲ್ಲಿ ಇಟ್ಕೊಂಡಿವಿ ಮನೇಲಿ ಇಗೆಲ್ಲಾ ಗಾಳಿ ಮಳೆ ಬರ್ತದ ಎಲ್ಲಿ ಮನೆಲಿ ಇಟ್ಕೊಪ ಟೆಂಟ್ ಪಂಟ್ ಹಾರಿ ಹೋಯ್ತಾಂದರ ಹಾಲ್ ಅಲ್ಲಿ
ಅಂದ್ರೆ ನಿಮ್ಮೂರಲ್ಲ ಐತಾ ಹಾಲ್ ಅದ ಬಾ ಚೌಟ್ರಿ
ಹಾ ಎಲ್ಲ ಅದೇ ನಮ್ಮಊರ ಐತಿ ಒಂದ ಅಪ್ ಮೂರು ಬಗಲಾಗ ಒಂದು ಎರಡ ಕಿ. ಲೋ ಮೀಟರ್ ಅಷ್ಟ ಏ ವಿಷ ದೂರ್ಲಕ್ಷ ಅಲ್ಲೇ ಬಗಲಾಗಿದೆ ಅಲ್ಲೇ
ಕಲ್ಯಾಣ ಮಂಟಪದಲ್ಲಿ ಇಟ
ಹಾ ಕಲ್ಯಾಣ ಮಂಟಪದಲ್ಲಿ ಎದಕೊಂಡ್ಬಿಟ್ಟು ಏ ಲಗ್ನ ಅವ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಮಾಡಿವಿ
ಹ ಹ ಹ ಹ ಏ ಬಾ ಬಾ ಏ ಬರ್ತ ತಪ್ಪದೇ ಬರ್ತೇಪಾ
ಹಾ ಅದೇ ಎಲ್ಲ ಅಸ ಮಂದಿ ಹೇಳೇನಿ ಆ ಬರ್ತಿ ಬರ್ತ ಖುಷಿ ಆಗ್ತರಾವರನೂ ಅದೇ ಈ ಕೆಲಸಗಳನು ಬಾಳ ಅಡವಪ್ಪ ಮತ್ತ ಮದುವೆ ಮದುವೆ ಮನೆ ಅಂದ್ರ ಒಂದು ಒಂದು ಕೆಲಸನು ಬಾಳ ಅದರಾಗ ನಾನ್ ಒಬ್ಬನೇ ಆಗಿಬಿಟ್ಟಿದ್ದೇನೆ ನಮ್ಮ ಅಣ್ಣನು ಈಗ ಅದರ ಮದು ಮಗ ಆಗ್ಯನ ಅವನು ಈಗ ಕೆಲಸಾ ಮಾಡಲ್ಲಾ ನಾನ ಒಬ್ಬನೇ ಆಗ್ಬಿಟ್ಟೀನಿ ಲಗ್ನ ಕಾರ್ಡ್ ಕೊಡೋದು ಅವು ಕಾರ್ಡ್ ಸ್ವಲ್ಪ ಬಾಳ ನನಗೂ ಸ್ವಲ್ಪ ಚಿಂತಿ ಹಂಗಾಗ್ಬಿಟ್ಟಿದ ಏನ ಮಾಡ್ತಿಯಾ
ಈ ಹೆಂಗಂದ್ರೆ ಎಲ್ಲಾ ಕೆಲಸಾ ನಿನ ಒಬ್ಬನೇ ಮಾಡ್ಬೇಕು
ಹೌದು ಹೌದು ಅದೇ ರೀತಿ ಆಗಿಬಿಟ್ಟಿದೆ ಏನ್ ಮಾಡತಿ ಮತ್ತ ಹ
ಇವಾಗ ಹೆಂಗಂದ್ರೆ ಪ್ಲೇಟ್ ಎತ್ತಾರಲ್ಲ ಪ್ಲೇಟ್ ಎತ್ತೊವರಿಗೂ ಮತ್ತೆ ಇಲ್ಲಿವರಿಗ್ ಅಂದ್ರೆ ಮದು ಮಗ ಡ್ರೆಸ್ ಸ ಹಾಕೋವರ್ಗೆ ನಿನ್ ಕೆಲಸನೇ, ಯಾವ್ದೇ ಆಗ್ಲಿ ಅಡಿಗೆ ಮೇಂಟೆನೆನ್ಸ್ ಇದು ಏನಂದ್ರೆ ಜನಗಳ್ ಮೇಂಟೆನೆನ್ಸ್ ಹ್ಮ ಜನಗಳ್ ಮೇಂಟೆನೆನ್ಸು ಊಟ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ ಮತ್ತೆ ಟೇಜ್ ವ್ಯವಸ್ಥೆ ಮತ್ತೆ ಬಂದಿರ್ತಕ್ಕಂತ ಸಂಬಂಧಿಕರು ಅವ್ರ್ ವ್ಯವಸ್ಥೆ ಅವ್ರು ಉಳ್ಕೋದು ಎಲ್ಲ ವ್ಯವಸ್ಥೆ ನಿನ್ ಮ್ಯಾಲ ಪ್ರೆಸರ್ ಜಾಸ್ತಿ ಇರ್ತದ್ ಪ
ಎ ಬಾಳ ಇದ್ ಐತೆ ಒತ್ತಡ ಬಾಳ ಇದೆ ಅಂದ್ರು ಏನ್ ಮಾಡ್ತಿಪಾ ಎಲ್ಲಾ ನಿಭಾಯಸ್ಕೊಂಡ್ ಹೋಗ್ಬೇಕಲ್ಲ ಸಣ್ಪುಟ್ಟ ಕೆಲ್ಸ ಆದ್ರೆ ಹಾಲಲ್ಲೆ ಇರ್ತದೆ ಅಲ್ಲಿ ಯಾರಾದ್ ಅವ್ರ್ ಸಂಬಂಧಿಕ್ರು ಬಂದಾರಿಲ್ಲೊ, ಅವ್ರ್ ಸಂಬಂಧಿಕ್ರು ಮಾತಾಡಸ್ಬೇಕು, ಆ ಯಾರಾರ್ ಬಂದಾರಿಲ್ಲ ಮತ್ತ ಅವ್ರಿಗೂ ನೀರು ಗೀರು ಕುಡಿಯಾಕ್ ಏನಾದ್ರು ತಣ್ಣನ್ ಕೊಡ್ಬೇಕು ಎಲ್ಲಾ ಏನ್ ಮಾಡ್ತಿಯಾ ನಮ್ಮ್ ಅಪ್ಪ ಅವ್ರು ನೂ ಬಿಸಿ ಇರ್ತಾರೆ ಅವ್ರ್ನು ಅದಾಯ್ತು ಇದ್ ಆಯ್ತ್ ಕೆಲ್ಸ ಅಂತ ನಾನೇ ಮಾಡ್ಬೇಕಾತದ್ ಅಪ್ಪ ಏನ್ ಮಾಡ್ತಿಯ ಮತ್ತೆ
ಕೆಲ್ಸದಿಂದ ಇಲ್ಲ ನಾವೇನೆಲ್ಲ ಪರ್ವಾಗಿಲ್ಲ ನಾವು ಬರ್ತೀವಿ ಹಂಗೆನಿಲ್ಲ ತಪ್ಪದೇ ಬರ್ತೀವಿ ಎ ಇವ್ರಿಗೆ ಹೇಳಿದ್ರಲ್ಲ ಎಲ್ಲಾ
ಎ ಗೆಳಯರಿಗ್ ಎಲ್ಲ ಗೆಳೆಯರ್ ಗ್ರೂಪಿಗ್ ಎಲ್ಲ ಹೇಳ್ಬಿಟ್ಟು ನಾವ್ ಬರ್ತಿವ್ಪ ಅಂದರ ನೀನೇ ಸ್ವಲ್ಪ ನಮ್ ಕ್ಲೋಸ್ ಇದಲ್ಲ ಅದ್ಕಲ್ಲಿ ಇಪ್ಪತ್ನಾಲ್ಕಕ್ ಇದೆ ಒಂದ್ ಇಪ್ಪ ಒಂದ್ ದಿನ ಮುಂಚೆನೆ ಬಂದ್ಬಿಡು ಸ್ವಲ್ಪ ಒಂದ್ ದಿನ ಲಗ್ನ ಕಡ್ ಕೊಡವ ಕ್ಕೆ ಹೋಗ್ಬಿಡನ ನಾನು ನೀನು ಬೈಕ್ ದೂರ
ಇಲ್ಲ ಇಲ್ಲ ಒಂದ್ ದಿನ ಮುಂಚಿತ್ತಾಗಿ ಬರ್ ಅನಂಗೇನಲ್ಲ ಅದೆಲ್ಲ ಸ್ವಲ್ಪ್ ವ್ಯವಸ್ಥೆ ಗಿವಸ್ಥೆ ನಾನೆ ಮಾಡ್ತಿನಿ ಎಲ್ಲ ಪರಲ್ ಒಂದಿನ ಮುಂಚಿತ್ತಾಗಿ ಬರ್ತಿನಿ
ಹಾ ಅಷ್ಟೇ ಮಾಡ್ಪಾ ಸ್ವಲ್ಪ ಅಷ್ಟ್ ಮಾಡ್ ಅದೊಂದು ಸಹಾಯ ತದೆ ನಾ ಏನಾದ್ರು ಯಾರಿಗ್ ಹೇಳಿಲ್ಲ ನಿನ್ಗೆ ಹೇಳತೇನ ಹ ಹ ಎಲ್ಲ ಹೇಳಿನಿ ಅವೃಗುನು ಹೇಳೀನಿ ಪರ್ಸ್ ಅಲಸ್ ಮಂದಿಗ್ ಹೇಳೇನಿ
ಹಾ
ಹ್ಮ್ ಅವ್ನೇ ಬರ್ತಿರ್ತವ್, ಪ ಹ ಹ ಅಲ್ಸ್ಮಂದಿಗ್ ಹೇಳಿದಿನಿ ಆ ಮಕ್ಸುದಿಗೂ ಹೇಳಿನ್ಪಾ ಅವ್ನಿಗುನು ಹೇಳಿನಿ ಅವ್ನ್ ಏನೋ ಬೈಕ್ ತರ್ತೀನಿ ನಮ್ ತಮ್ಮ ಕರ್ಕೊಮ್ ಬರ್ತನೆ ಅವ್ನು
ಹಾ ಹಾ ಹಾ ಬೈಕ್ ತರ್ತಿದಾನ
ಹ ಬೈಕ್ ತರ್ತಾನ ನಮ್ಮ ನಮ್ಮ ತಮ್ಮನಿಗೆ ಕರ್ಕ್ ಬರ್ತ. ಚಂದ ಆಯ್ತಪ್ಪಾ ಕರ್ಕೊಂಬ ಮನ್ಯಾಗ ಅಂತೆಲ್ಲ ಮಂದಿ ಕರ್ಕೊಂಡ ಬಾ ಅಂತೇಳಿದೆನೆ ನಾನು
ಹಾ ಹಾ ಹಾ ಹಾ ಹೌದಾ ಅವ ಪಾಪಾ ಅವನು ಒಳ್ಳೆ ಮನುಷ ಅವ್ನಿಗೆ ಹೇಳಿದಲ್ಲ ಸಾಕ್ ಬಿಡ ಬರ್ತಂದಾನ
ಏ ಬರ್ತದ ನ ಮತ್ತೆ ಎಲ್ಲ ಸಂದಿ ಹೇಳ್ಬೇಕತ ಅಲ್ಪ ಫ್ರೆಂಡ್ಸ್ ಗ್ರೂಪ್ ಅಂದ್ರ ಒಬರು ಬಿಟ್ರ ಒಬ್ರೇ ಅವ್ರಿಗೆ ನಮ್ಗ ಹೇಳಿಲ್ಲಾ ಅವ್ರಿಗೆ ಹಂಗ ಈತರ ಹೇಳ್ತಾರ ಅಂತ ಎಲ್ಲಸ ಮಂದಿಗೆ ಹೇಳಿ ಬಿಟ್ಟೇನೆ ಹ್ಮ
ಇದು ಗಂಗಾಧವರ ಒಂದು ಫೋನ್ ಬರ್ತಾ ಇದ ಮಾಡ್ ಇದೇ ಒಂದ್ ಹತ್ತು ನಿಮಿಷ ಬಿಟ್ಕೊಂಡ್
ಪ್ಪ ನನ್ನನ್ನು ಸ್ವಲ್ಪ ಕೆಲಸಗಳು ಬಾಳ ಇದದೆ ಇಲ್ಲಿ ಮದುವೆ ಹಾಲಲ್ಲಿ ನಾನು ನಿನಗ ಒಂದ್ ಐದು ನಿಮಿಷ ಹತ್ ನಿಮಿಷ ಬಿಟ್ಟ್ಮೇಾಗ ಫೋನ್ ಹಚ್ಚತೀನಿ ಆಯ್ತಾ.
ಸರಿ ಸರಿ ಸರಿ ಸರಿ ಸರಿ
ಸರಿ ಸರಿ ತ ಕಟೋ